ಇದು ಹೊಲ.
ಹಾ ಹೇಳಿ ಮನು ಅಣ್ಣ ಅವ್ರೆ.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
ವಾಕ್ ಮಾಡ್ತಾ ಇದೀನಿ ಮನು ಅಣ್ಣ ಅವ್ರೆ. ಪರಿಸರದಗಾಳಿ ತಗೋತಾ ಇದ್ದೀನಿ.
ಅಯ್ಯೋ! ಹೌದಾ-
ಹೌದು, ಹೌದು
ತುಂಬಾ ನೆಡದಾಡಬಾರ್ದು.
ಇವತ್ ಆಫೀಸಿಗೆ ಹೋಗಲ್ಲ ಅದಕ ನಡೆದಾಡ್ತಾ ಇದ್ದೀವಿ.
ಓ, ಹಾಗೆ ಇಲ್ಲ ತುಂಬಾ ನಡೆದಾಡಿದ್ರೆ ಮೂಳೆಗಳಿಗೆ ಪ್ರಾಬ್ಲಮ್ಮು.
ಹೌದೌದು, ಅಂತುನಿಜಾನೆ. ಕಾಲೆಲ್ಲ ನೋ ಬಂದ್ಬಿದೆ. ಮತ್ತೆ ಏನ್ ಹೇಳಿ- ಕಾಫಿ ಕುಡಿಯಕೆ ಆಮನೆಗೆ ಹೋಯ್ತ ಇದೀನಿ.
ಹಾ
ಕಾಫಿ ಕೂಡ ಅಜ್ಜಿ ಮನೆ ಹೋಯ್ತಾ ಇದ್ದೀವಿ. ನಮ್ಮ್ ಮನೆ ಕಾಫಿ ಮಾತ್ರ ಕಾಯಸೋದು ನಮ್ಗೆ ಟೀ ಬೇಕು.
ಬೇರೊಬ್ಬರ ಮೇಲೆ ಅವಲಂಬಿತರಾಗಿರಬೇಡಿ ಐಶ್ವರ್ಯ.
ಏನ್ ಮಾಡದು ಇವತ್ತು ನಾವ್ ಆಫೀಸಿಗೆ ಬೇರೆ ಹೋಗಿಲ್ಲ. ಹಾಗಾಗಿ- ತಲೆ ನೋವು ಬರ್ತಿದ್ದೆ ಟೀ ಕುಡಿದಲೆ.
ಅದನ್ನ ನಿಮ್ ಮನೇಲ್ಲ ಮಾಡ್ಕೊಬೋದಲ್ವಾ.,
ನಮ್ಮನಟ್ಟಗ್ ಪೂಡ್ರಿಲ್ಲ
ನೀವ ಅಷ್ಟು ಸೋಮೇರಿ ಆಗೋಗಿದೀರಾ ಅಂತ ನಮಗ್ ಅಲ್ಲೇ ಗೊತ್ತಾಗ್ತದೆ.
ನಮ್ಮನೆ ಕಾಫಿ ಪೌಡರ್ ಮಾತ್ರ ಇಟ್ಕೊಳ್ಳದಂತೆ. ಟೀ ಪೌಡ್ರ ಯಾರು ಕುಡಿಯಲ್ಲ ಅಂತ ಇಡಲ್ ಹ
ಒಂದು ಚಿಕ್ಕ, ಚಿಕ್ಕ ಡಬ್ಬಿ -ಚಿಕ್ಕ ಡಬ್ಬಲಿ ಅದನ್ನ ನೀವು ಶೇಖರಣೆ ಮಾಡಿ- ಇ ಬೇಕು ಹಂಗೆಲ್ಲಾ ನೀವು ಉದಾಸೀನ ಮಾಡಬಾರ್ದು.
ಉದಾಸಿನ ಅಂತ ಏನಿಲ್ಲ. ಅದನ್ ಮರ್ತ್ಕೊಂಡಿದ್ದೀವಿ ನಾವೇ ತಗೋ ಬರದ.
ಅದೇ ಆತರ ಹರಿಹುಳಿ, ಮರಿ ಹುಳಿ ಆಗಬಾರ್ದು.
ಅದು ನಿಜಾನೇ ಆಗ್ಬಿಟ್ಟಿದೀವಿ ಅರ್ದ -ಮರ್ದ
ಹಿಂಗಾದ್ರೆ ಹೆಂಗ ಹೇಳಣ ಮತ್ತೆ,
ಹಾ, ಹೇಳಿ ಬಸ್ಮಂತ ಕರ್ಕೊಂಡ ಹೇಳಿ -ಹೇಳಿಅಳಸನಣು ತಿಂತೀರ ಮನು ಅವ್ರೇ,
ಹಲಸಿನ ಹಣ್ಣು ನಮಗೆ ಈಗ ಸದ್ಯದಲ್ಲಿ ಬೇಡ. ಯಾಕೆಂತಂದ್ರೆ ನಾವು ನಮ್ಮ ತಂಗಿ ಮಹಾಶಿಯರನ್ನು ನೋಡಬೇಕಾಗಿ., - ನಮಗೆಆ ತುರೆಯುತ್ತಿದೆ.
ಹ ಹ, ಓಹೋ ನಿಜ- ನಿಜ ಬಿಡಿ.
ಆದ್ದರಿಂದ ನಮಗೆ ಈಗ ಹಲಸಿನ ಮೇಲೆ ಮನಸ್ಸಿಲ್ಲ
ಹೌದಾ, ಹ
ಹ್ಮ್, ಹೌದು
ಎಕ್ಸಾಮ್ ಎಲ್ಲ ಮಾಗೀತಾ,
ಎಕ್ಸಾಮು ಇವತ್ತ ಸಂಪೂರ್ಣವಾಗಿ ಇಲ್ಲ.
ತಿರಿವಾ
ಹ್ಮ್ ಹ್ಮ
ಮತ್ತಕಾಲೇಜಿಗೆಲ್ಲ ಹುಡುಗರು ಬರ್ತಿದ್ವಲ್ಲಾ.
ಎಕಡಿಂದ ಬರ್ತದ್ರು ಮಾರ್ಗವನ್ನು ಹೇಳಿವೀರಾ.
ಅಯ್ಯೋ, ಯಾವೋ ಬಿಕಾಮಾವೇ ಬರ್ತಿದ್ವಪಾ.
ಹೌದಾ,
ಹಾ,,
ಮನೆ ಕಡೆ ಅಪ್ಪ ಅಮ್ಮ ಕಷ್ಟ ಪಡ್ತೀರ್ತಾರೆ.
ಹಾ
ಹೋಗಣ ಏನಾರು ಒಂದು ಸಾಧನೆ ಮಾಡಣ
ಅಂದಲ್ಲ ಮಕ್ಳುಗಳು
ಅನ್ನದು ಒಬ್ಬರ ತಲೆಯಲ್ಲೂ ಇಲ್ಲ
ಹಓೌದೌದು ಬಿುಡಿ
ಹ್ಮ್ ಹ್ಮ್ ಹೌದು ಅವ ಪಾರ ನೀವು ಸಿ ಗು ಕ ಹಾವು ಇಲ್ಲೇ ಹ ಶಾಲಾ ದೇಗುಲದ ಮುಂದೆ
ಹ ಶಾಲ ದ ಕುುಲನಾ
ಹ್ಮ್ ಹೌದು
ಕಾಲೇಜ್ ಹತ್ರ ಇಲ್ವಾ
ಪ್ರದಕ್ಕೆ ಅದನ ಮನುಷುರ್ಮಟಾಯ
ಹ ಇಲ್ಲೆ ಹೋಗಬಿಟ್ಟಿದ್ದೀರಾ
ಹ್ಮ್
ಎಲ್ಲ ಹೋಗ್ಯ ನೀವೇನ್ ಕಾಫಿ ಟೀ ಅಭ್ಯಾಸ ಇದೀವಾ ನಿಮ್ಗೆ
ನಾವು ನಿಮ್ಮ ಸಮಯದಲ್ಲೇ ಹೋಯ್ತು ಉಗಿಯತು ನಮಗೆ ಈಯ ಮೇಲಾಗಲಿ ಯಾವುದೇ ರೀತಿಯ ಮನವಲವೂ ಇಲ್ಲ
ಹ್ ಹೌದ ಹೌದೌದು
ಹ
ನಿಮ್ ಇನ್ನೇನ್ ಕುಡಿತೀರಾ ನಿಮ್ಗೆ ಫ್ರೆಶ್ ಮೂಡ್ ಬರಕೆ
ಪ್ರಪ್ರಥಮ ಬಾರಿಗೆ ನಾವು ಏನೋ ಒಂದು ಸಾಧನೆ ಮಾಡೋಣ ಅಂತ ಇದ್ದೀವಿ ನೀವು ಈ ತರ ಮಧ್ಯ ಮಧ್ಯ ಮಾತನಾಡ್ ಮಾತನಾಡಿ ಮಾತನಾಡಿ ಅಮ್ಮನ್ನು ನೀವು ತೊಂದರೆಗೀಡು ಮಾಡುತ್ತಿದ್ದೀರಾ
ಹೌದಾ ಹೇಳಿ ಏನ್ ಕೇಳ್ತೀವಿ
ಹ್ಮ್ ಅಂದ್ರೆ ನಾವು ನಮ್ಗೆ ಫ್ರೆಶ್ ಮೂಡ್ನ ಫ್ರೆಶ್ ಮೂಡ್ ಅದು ಇದು ಅಂತಲ್ಲ ಹೊಸ ಚೇತನ ಹೊಸ ಹುಮ್ಮಸ್ಸು ಅವೆಲ್ಲಾ ಯಾವಾಗಲೂ ನಮ್ಮ ಜೀವನದಲ್ಲಿ ಇಗ್ದೇ ಇರ್ತದೆ
ಹ್ಮ್ ಹೌದಾ
ಹೌದು
ಇರ್ಲಿ ಇರ್ಲಿ ನೆಮ್ಮದಿ ಆಗಿರಿ
ಮತ್ತೆ ನಿಮ್ಮ ತಮ್ಮನವರು ಏನ್ ಮಾಡುತ್ತಿದ್ದಾರೆ ಅಮ್ಮನವರು ಏನು ಮಾಡುತ್ತಿದ್ದಾರೆ
ನನ್ ತಮ್ಮನವರು ಆಕಡೆಯಿಂದ ಎಕಡಿಕ ಓಡಾಡ್ತಿದ್ದಾರೆ ತಿಂತಂತಾ ಇದ್ದಾರೆ ಅವಾಗ್ಲೇ ವಾಯ್ಸ್ ಕೇಳ ಕೊಂಡ್ರಾ ಅವ್ರ ಧ್ವನಿನ
ಹ ಅವ
ಇವಾಗ ಅವರು ತಮ್ಮ ಪಾದರಕ್ಷೆಗಳನ್ನು ಹಿಡಿದುಕೊಂಡು ಬರ್ತಾ ಇದ್ದಾರೆ ನಮ್ಮ ಹತ್ರ
ಹಾ ಹಾ
ಅವರು ತಿನ್ಕೊಂಡು ಜಾಮೂನ್ ತಿಂತಾ ಇದ್ದಾರೆ ಒಂದೊಂದ್ ರೂಪಾಯಿ ಜಾಮೂನ್
ನಿಮ್ಮ ಅಮ್ಮನವರು ಏನ್ ಮಾಡುತ್ತಿದ್ದಾರೆ
ಯಾರು
ಅಮ್ಮ ಅಮ್ಮ
ನಮ್ಮಮ್ಮ ನಮ್ಮಮ್ಮ ನಮ್ಮ ಮನೆಯಲ್ಲಿ. ನಮ್ಮಮ್ಮನ ಮನೆಯಲ್ಲಿದ್ದಾರೆ ನಾನು ಅವರಮ್ಮನ ಮನೆಯಲ್ಲಿದ್ದೀನಿ.
ಹಾ ಹಾ ಹೆ
ಪ್ರಕ್ಸ ಪ್ರಕ್ಸಟೆ ಅಂತಾರಲ್ಲ.
ಅತರ ಆತರ ಏನಿಲ್ಲ ಬಿ ಡಿ ಟೀ ಕುಡ್ಯಕ್ ಅಷ್ಟೇ ಬರದು. ಟೀ ಕುಡಿಯಕಷ್ಟೆ ಓ ನಿಮ್ಮ ಕಾಲೇಜಿನ ಕೆಲಸದವ್ರು ಇಲ್ಲಿ ನಮ್ಮನೆ ಹತ್ರ ಬಂದಿದ್ದಾರೆ ಅದೇ ಗಾಡಿ ಓಡಸ್ತಾರಲ್ಲ ಬ್ಲ್ಯಾಕ್ ಕಲರ್. ಅವ್ರ ಅವಾಗವಾಗ ನಮ್ಮ್ ಅಜ್ಜಿನಿ ನಮ್ಮಜ್ಜಿ.
ನಿಮ್ಮಾ ಅಜ್ಜಿಗೂವೆ ಅವರಿಗೂ ಒಂಥರ ಅವಿನಾಭಾವ ಸಂಬಂಧ.
ಅಯ್ಯೋ ಸಂಬಂಧ ಏನಿಲ್ಲ ನಮ್ಮ ಅಮ್ಮನ್ ತಂಗಿ ಜೊತೆ ಸುಮ್ನೆ ಮಾತ್ ತಡಕ್ ಬರ್ತಾರೆ.
ಹ್ಮ್ ಹ್ಮ್ ಹ್ಮ್
ಏನಾದ್ರು ತೆಂಗಿನಕಾಯಿ ಏನಾದ್ರು ಇಲ್ಲ ಅಂದ್ರೆ.
ಹಾ ಹಾಗೆ
ಹಾಗೆ ಆತರ ಕೇಳಕ್ ಬರ್ತಾರಷ್ಟೇ ಅದ್ ಬಿಟ್ರೆ ಬೇ ಏನಿಲ್ಲ ಕರ್ಬೇವಿನ ಸೊಪ್ಪಿನ್ ಗಿಡ ಇದ್ಯಲ್ಲಾ. ಅದನ್ ಕೇಳಕ್ ಬರ್ಬೋದು.
ಆತರ
ಆತರ ತುಂಬಾ ತುಂಬಾ ಕೇಳಕ್ ಬರ್ತಾರೆ ನಿಮ್ಗ ಗೊತ್ತಿಲ್ಲ. ಮತ್ತೆ ಇನ್ನೇನ್ ಹೇಳಿ ಸಮಾಚಾರ.
ಮತ್ತೆ ಇವತ್ ಯಾಕೆ ನೀವ್ ಯಾಕೆ. ನೀವು ಕಚೇರಿ ಕಡೆಗೆ ಧಾವಿಸಿಲ್ಲವಲ್ಲ ಯಾಕೆ.
ಅಯ್ಯೋ ನಮ್ಗೆ ತಲೆಗೆ ಇವತ್ತು ಬಂದ್ಬಿಟ್ಟಿತ್ತು ರೋಗ.
ಹೌದಾ
ತಲೆಗೆ ಬಂದ್ಬಿಟ್ಟಿತ್ತು ರೋಗ ಹಾಗಾಗಿ ಹೋಗಿಲ್ಲ. ತಲೆಗೆಲ್ಲಾ ಎಣ್ಣೆ ಎಲ್ಲಾ ಹಚ್ಚಿ ಮಸಾಜ್ ಮಾಡ್ - -
ಹು
ಆದ್ರೂನು ಕಡಿಮೆ ಅನ್ನದೇ ಆಗಿಲ್ಲ ಸ್ವಲ್ಪ ಸ್ವಲ್ಪ ಇದೆ ಇನ್ನಾನು.
ಊಟ ಮಾಡ್ಬೇಕು ಫಸ್ಟು. ಸರಿಯಾದ ಸಮಯಕ್ಕೆ
ನೀವ್ ನೀವು ಮಾಡಿ ನಾವು ಮಾಡ್ತೀವಿ ನೀವೇ ಮಾಡಲ್ಲ.
ಹೌದೌದ್ ಅಂಗೆ ಆಗಿದೆ ಪರಿಸ್ಥಿತಿ.
ಒಂದ್ ಗಂಟೆಗೆ ನಾವು ಏನಂದ್ರೆ ಎರಡ್ ಗುಕ್ ತಿನ್ಬಿಟ್ಟು ಸುಮ್ನೆ ಬಿಟ್ಬಿಡ್ ತಿವಿ ಮಿಕ್ಕಿದ್ ಊಟ ಎಲ್ಲಾ ತಿನ್ಕೊಳ್ಳಿ ಅಂತ ಮಾನಸ ಅವ್ರು.
ಅದೆನಾಗ್ ಆಗ್ಬಿಡುತ್ತೆ ಅಂದ್ರೆ ನಮಿಗ್ ಆ ಟೈಮ್ ಆ ಸಮಯದಲ್ಲಿ ನಮಗೆ ಹೊಟ್ಟೆ ತುಂಬಿರಂಗ ಇರುತ್ತೆ.
ಸಂಜೆ ನಾಲ್ಕ್ ಗಂಟೆ ಆಗ್ತಾ ಆಗ್ತಾ ನಮ್ಗ ಆಗ ಹೊಟ್ಟೆ ಎಸಿಯುತ್ತೆ
ಓ ಈತರ
ಆ ತರ ಆಗ್ತಾ ಇದೆ
ಅರಿೋ
ಆ ತರ ಆಗ್ಬಿಡ್ತ
ನೀವು ಒಂದು ಡಬ್ಬಿಯನ್ನು ಇಟ್ಟಕೊಂಡು ಹೋಗಿ ಆ ಡಬ್ಬಿಯಲ್ಲಿ ೆ
ಸರಿ
ಕುರು ಕುರುಕುರು ತಿಂಡಿಯನ್ನ ತುಂಬಿಕೊಂಡು ಹೋಗಿ
ಏ ಕುರುಕ್ಲು ತಿಂಡಿ ಬಿಟ್ಬಿಡೋಣ ಅಂತ ಇದ್ದೀವಿ ಯಾಕೇಳಿ ಸಂಜೆ ಬರ್
ನಾ ನಾನನ್ ಹೇಳ್ತ ನಾನ್ ಹೇಳ್ತಾರದು ನಾನ್ ಹೇಳ್ತಾರದು ಹ ಹಾ ಇವಲ್ಲ ಇವಲ್ಲ ನಾನು ಹೇ ಕುುರುಕಲ ತಿಂಡಿ ಮನೆಯಲ್ಲೇ ಮಾಡಿದ್ಂಂತ ಕುುರುಕರು ತಿಂಡಿಗಳು
ಹಾ ಹೌದು ಹೌದು ನೀವ್ ಹೇಳ್ದಂಗೆ ಮಾಡ್ಬೇಕು ಅದ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಸಂಜೆ ಬರ್ತ ಪಿಜಜಾ ಅಂತೆ ಬರ್ಗರ್ ಅಂತೆ ಪಾನಿಪುರಿ ಅಂತೆ ಆ ತರ ತಿನ್ಕೊಂಡ್ ತಿನ್ಕೊಂಡ್ ಬರ್ತಾ್ದೀವಿ ನಾವು ಮನೆಗೆ
ನೀವು ಆರೋಗ್ಯವನ್ನ ಈ ರೀತಿ ಹಾಳು ಮಾಡಾ್ಕೊತಾ ಇದ್ದೀರಾ
ಹೌದು ಹೌದು ನಿಂತ ದಪ್ಪನೂ ಆಗ್ಬಿಟ್ಟಿದ್ದೀವಿ ನಾವ್ ನಲವತ್ತೈದ್ ಕೆಜಿ ವರು ಈಗಾಗಲೇ ನಲ್ವತ್ತೆಂಟು ಕೆಜಿ ಬಂದ್ಬಿಟ್ಟಿದ್ದೀವಿ
ಹೌದಾ
ಹೌದೌದು ಸಣ್ಣ ಆಗ್ಬಿಡ್ಬೇಕು ಮೊದ್ಲು ನಾವು
ಹಓ ನಡದ ಆಡಿ ಚೆನ್ನಾಗಿ
ಬೆಳಗ್ಗೆ ಎದ್ದು ಯೋಗ ತರ ಎಲ್ಲ ಮಾಡೋಣ ಅಂತ ಅನ್ಕೊಂಡಿರ್ತೀವ ಅಷ್ಟೇ ಅದು ಬೆಳಿಗ್ಗೆ ಎದೋಳು ಅಷ್ಟಲ್ಲಿ ಮನಸ ಚಾಲ್ಸಗ್ ಬರ್ತಾ ಇಲ್ಲ ಯಾವ್ದನು
ಹ್ಮ್ ಆದಷ್ಟು ಆದಷ್ಟು ಬೇಗ ಚಲ್ ತಗೋ ಬನ್ನಿ ಹ ಒಂದ
ನಂಗೆ ಹ್ಮ್
ಎಲ್ಲಾ ಯೋಗಾಸನ ಯೋಗಾಸನ ಸನ್ನ ಎಲ್ಲಾ ಪ್ರತಿಯೊಂದು ಮಾಡ್ಬೇಕು ಊಟ ಮಧ್ಯಾಹ್ನದ ಊಟ ಆಯ್ತು ಸದಕ್ಕೆ ರಾತ್ರಿ ಆ ಊಟಕ್ಕಾಗಿ ನಾವು ಮನೆಗೆ ತೆರಳಬೇಕು
ತೆರಳ ಬು ತೆರಳಿ ತೆರಳಿ
ಹ್ಮ್ ಮಾಡುವೇವ ನಾವು ಮಾಡುವೆವ ಒಂದು ಸಮಯದ ನಂತರ
ಓಕೆ ಸರಿ ಸರಿ ಹ